ಹಬ್
ಏನದ್ರೆ ಬಸು
ಪ್ಪಾ ಭೀಮು ನಿಂದೆ ಹೇಳ್ಬೇಕು ಬಾಳ ದಿನಕ್ ಫೋನ್ ಹಚ್ಚಿದಿ ಅಾರಮ್ಮ
ಫನ್ ಹಚ್ಚಿದಪ್ಪಾ ನೀಪೋನ್ ಹಚ್ಚಿದ್ದಾಗೆ ಚಾರ್ಜಿಂಗ್ ಎಲ್ಲ ಚಾರ್ಜಿಂಗ್ ಪವರ್ ಕಮ್ಮಿ ಆಗದಾ
ನಮ್ದ್ ಫೋನ್ ಯಾಕೆ ಇತ್ರಿ ಎಲ್ಲಾ ಎಲ್ಲ ದೂರ ಆಗಿಬ ಬಿಟ್ಟವಿ ಎರಡು ಮೂರ್ ಸರಿ ಹಚ್ಚಿದ್ರ ಎತ್ತದಾಗಿರಿ ಈಗ ಹಚ್ಚಿರ ಇರ್ಲಿ ಇರ್ಲಿ
ಇಲ್ ಮರ ಚಾರ್ ದಿನ್ ಚಾರ್ ದಿನ್ಗೆ ಹೇಕಿದ್ದೆ
ಎಲ್ಲ ಕಣ ಎತ್ತಿ ಮಾತಾಡ್ದ ಏನ್ ಹೋಗತ್ತ ಕಣ ಚಾರ್ಜ್ ಎಲ್ಲಾ ಅಂತ ಹೇಳ್ಬೇಕು ಎತ್ತಿಿಗೆಸಿ ಪೋನ್ ಎತ್ತಿ ಎತ್ತಿ ಇಲ್ಲ ಅಂದ್ರೆ ಹೆಂಗ್ ನಾವ ಏನ್ ತಿಳ್ಕೋಬೇಕು
ಅಲ್ಲಾ ನನ್ ಹತ್ರ ಇದ್ದಿಲ್ಲ ಚಾರ್ಜಿಂಗ್ ಹಾಕಿದ್ದೆ ಚಾರ್ಜಿಂಗ್ ಹಾಕ್ ಹೊರಗಿದ್ದೆ
ಹೋಲಿ ಕೊೂಡಪ್ಪಾ ಈ ಏನ್ ಮಾಡ್ತಿ ಆಯ್ತ ಎಲ್ಲಿ ಎಲ್ಲ ಇದಯಾ ಊರಲ್ಲ ಇದಯಾನ ಅಲ್ಲಿ ಹಾಸ್ಲಲ್ಲ ಇದಯ
ಅಲ್ಲಪ್ಪಾ ಮನೇಲ್ಲ ಇದ್ದೀನಿ
ಹಾ ಮತ್ತೆ ಊಟ ಆಯ್ತಾ
ಹ್ಮ
ಊಟ ಆಯ್ತಾ
ಹ್ಮ್ ಊಟ ಆಯ್ದಂತ
ಹಾ ನಂದು ಈಗ ಆಯ್ತು ಜಸ್ ಮತ್ತೆ ಏನ್ ಡಿಗ್ರಿ ಮುಗಿದಿಯಾ ನಿಂದು
ಡಿಗಿರಿ ಎಲ್ಲಪ್ಪನ ಮುದಲ ಇನ ಒಂದ್ ಎರಡ್ ತಿಂಗ ಬಾಯಕಿ ಅದ
ಹೌದಾ ನಮ್ದು ಡಿಗ್ರಿ ಮುಗ್ದಲ್ ಕಣಪ ನಾ ಈಗ ಒಂದ ಬಿಸ್ನೆಸ್ ನಾಳೆ ಮಂಟಿನಿ ಬೆಳೋರ್ಗ್ ಹೋಗ್ಬೇಕಕ್ ಮಾಡೀನಿ ಬಿಸ್ನೆಸ್ ಮಾಡಬೇಕಕ್ ಮಾಡೀನಿ ಸೈಡಿಗೆ
ಸೈಡ್ ಬಿಸ್ನೆಸ್ ಸೈಡ್ ಉದ್ಯೋಗ
ಸೈಡ್ ಬಿಸ್ನೆಸ್ ಸೈಡ್ ಉದ್ಯೋಗ ಮಾಡ್ಬೇಕು ಮಾಡಣಿ ಬೆಂಗಳೂರಿಗೆ ಹೋಗಿ ದೊಡ್ಡ ಕಂಪ್ನಿಯಲ್ಲಿ ಸೇರ್ಕಬೇಕು ನಾನೇ ಒಂದು ಹತ್ತು ಇ ಇಪ್ಪತ್ತು ಜನ ಲೇಬರ್ಸ್ಗಳಗ ಇಟ್ಕೊಂಡು ಒದೊಡ್ ಕಂಪ್ನಿ ಮಾಡ್ಬೇಕಂದ್ ಮಾಡೀನಿ ಅದ ಏನ ಆತದಿನ ನೋಡ್ಬೇಕದು ಯಾಕಂದ್ರೆ ಈಗ ನಂದು ನ ಡಿಗ್ರಿ ಮುಗ ದೆ ಡಿಗ್ರಿ ಮುಗಿದ್ ಮಿ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಎಲ್ಲ
ಹ್ಮ್
ಅಕಲ ನಾನು ಹೋಗ್ಬೇಕು ಈಗ ಬೆಂಗ್ಗಳೂರಲ್ಲಿ ನಮ್ ಫ್ರೆಂಡ್ಸ್ ಇದ ಹೋಗಿದ್ದಾರೆ ಒಂದಕೈ ಜನ ಅವರು ಕರೀತಿದ್ದಾರೆ ಬಾ ಇಲ್ಲಿಯ ಬಾ ಕೆಲ್ಸ ಇದೆ ತಿಂಗಳಿಗೆ ಇಪ್ಪತ್ತು ಮೂವ ಸಾವಿರ ಕೊಡ್ತಾರೆ ರೂಮ್ ಗಮ್ ಕೊಟ್ಟು ಬಾಡಿಗೆ ಗಡ ಕೊಟ್ಟು ಅಂತ ಹೇಳ್ತಿದ್ದಾರೆ ನಾನು ಹೋಗಬಬೇಕಕ್ ಈಗಊರಿ ಏನ್ ಮಾಡ್ತ ಗ ಮ್ಯಾಗ ಸುಮನೆ ತಿರ್ಗಾಡ್ಬೇಕು ಯಾರನ್ನ ಕೇಳಿದ್ರು ಏನ್ ಮಾಡತ್ತತಿಪಪ್ಪ ಏನ್ ಮಾಡತಿ ಅಂದ್ರೆ ಏನ್ ಹೇಬೇಕು ಅದ್ ಕಡೆ ಹೋಗಿ ಬೆಂಗಗಳೂರಿಗೆಗೋಗಿ ಏನನ್ ದುಡ್ಕೊಂತಿರ್ಬೇಕು
ಹ್ಮ್ ಹ್ಮ್ ಹ್ಮ್
ಮತ್ತೆೇಗ ನೀನು ಬರ್ತಯ ನೀನು ಬತಯ ಅಂದ್ರೆ ನಾ ಹೇಳ್ತಿನನ ಮ್ಯಾನೇಜರ್ಗೆಲ್ಲಿ ಇದಿದ್ದಾರೆರೆ ಅಂತ ಒಬ್ಬರು ಅವ್ರಿಗೆ ಹೇಳ್ನಿ ನೀನು ಬರ್ತೀ ಅ್ರ
ನೋಡ ನೋಡ ನೋಡಣ
ಹಾ ಅದೇ ಹಾಗೇನೇ
ಕಂ ಕಂಪ್ನಿ ಕಡಲ್ಲಂತ ಅಮೌಂಟ್ ಬಂತ ಅ ಅವಾಗ್ಲೇ ಅವಾಗ ಸ್ಟಾರ್ಟಿಂಗ್ ಹೋಗತ್ತಲ್ಲ ಪ್ರಸ ಸಿಂಗ ಇತ್ತಲ್ಲ ಅಮಟ್ ಬಿ ತಾನ ಒಂದ್ ಎರಡು ದಿನ ಟೈಮಿಂಗ್ ತೊಂದ್ರ ಅಲ್
ಹ ಅದು ನಾಳೆಗೆ ಹಾಕಿದ್ದಾರೆ ಡೇಟ್ ನಾಳೆಗೆ ಇಟ್ಟಾರೆ ಏಳನೇ ತಾರೀಕಿಗೆ ಕೊಟ್ಟಿದ್ದಾರೆ ಡೇಟ್ ಅದು ಬೆಳೋದು ಹ ಏಳ ತಾರೀಕು ಕೊಡ್ತಿದ್ದಾರೆ ಅದು ಬೆಳಸೋದ್ ಕಣ ಅದನ್ ಚಿಂತೆ ಮಾಡೋಣೇನು ನೀ ಏನ್ ಮಾತಾಡದದು ಅವ್ರರ್ ನಾನು ಮಾತಾಡ ಫೋನ್ ಹಚ್ಚಿ ಬರ ನಮ್ಗೆ ನ್ ಹಚ್ ಮಾತಡ್ಬೇಕುವು ಫ್ರೆಂಡ್ಸ್ಗೆ ಅವಾಗ ಮಾತಾಡ್ಬೇಕಪ್ಪಾ ದೂರ ಆಗಿರುತ್ತೆ ಮಾತಾಡ್ಬೇಕ ನೀನು ನೀನ್ ಕಪಾ ನಾನನ್ ಹಚ್ಬೇಕಾಗಂ ನ್ ಮ್ಯಾಗ ಬದು ಮ್ಯಾಗ ಬು ನೀ ಎಲ್ಲಾ ಮ್ಯಾಗ ಹೋಗ್ ಕುಂತಿದ್ಯಾ ಪೋನ್ ಹಚ್ಚಿ ಹಚ್ಚ ಅಂದ್ರ ನೀ ಏನು ಸ್ವಲ್ಪ ಬಾಳ ಇದಿದ್ದ ನಿಂದು
ಹ್ಮ್ ಹ್ಮ್
ಏನ್ ಕಣಪಾ ಈಗೆಲ್ಲಾ ನೀವು ನಡತದ ಏನ್ ಮಾಡ್ತ ಮರ ಅಂದ್ರೆ ನಡಿತದಪ್ಪಾ ನಿಮ್ಗೆಲ್ಲಾ ನಿಮ್ಮ್ಆಸ್ತಿ ಇದೆ ನಮ್ಮ ಮನೇಲಿ ಡಿಗ್ರೆ ಮುಗ್ದ್ರು ಅರಾಮ್ ನಾದ್ರು ಮಾಡ್ಕೊಂತಿರ್ತಾ ನಮ್ಮ ಮನೇಲಿ ಏನ್ ಮಾಡ್ತಿಯಾ ನಮ್ಮ ಮನೇಲಿ ಆಸ್ತಿ ಇಲ್ಲ ಏನಿಲ್ಲ ಬೆಂಗಳರಿಗೆ ಹೋಗಬೋದು ನಾವ್ಲಬಡವರು
ಹ್ಮ್
ಏನಾದ್ರರು ಸೈಡ್ ಬಿಸ್ನೆಸ್ ನೋಡ್ಕೊಳ್ಬೇಕಲ್ಲ ಒಡೂರ್ ಹೌದಲ್ಲ
ಸೈಡ್ ಬಿಸ್ನೆಸ್ ನ ನೋಡ್ಕ ಕುಮಾರ ಸೈಡ್ ಉದ್ಯೋಗ
ನೋಡ್ಬಕ್ ಮಾರ ಈಗ ಈಗ ಡಿಗ್ರಿ ಮುಗದ್ಮಗ ನಾವ್ ಯಾರ್ ಇಕಲ್ಲ ಮನೆಯವರು ಮನೆಯವ್ರು ಎಷ್ಟು ಎಷ್ಟು ದಿನ ಅಂತ ಇಟ್ಕೋತಾರೆ ಅವ್ರನ್ನು ಒಂದ್ನ ಅಂದೆ ಒಂದ್ನ ಅಂತ ಹತಾರೆ ಐತಪ್ಪ ಡಿಗ್ರಿ ಮುಗಿದಲ್ಲಿ ಏನೇನ ಮಾಡಂತಾರೆ ಅವಾಗೆಲ್ಲ ಈಗ ಅದ್ರಾಗ ತಂದೆ ತಾಯಿ ದೊಡ್ಡ ದೊಡ್ಡ ಮಕ್ಕಳುಾಗಿತಿವಿ ಹಂಗೆ ಅನಿಸೆಬಡೋದು ನಾವೇ ಡಿಗ್ರಿ ಮುಗ ಎಲ್ಲನ ಕೆಲ್ಸಕ್ಕೆ ಸೇರ್ಬೇಕು ಹ್ಮ್ ತಿಂಗಳತಿಂಗಳ ಏನಿಲ್ಲ ಒ ಹತ್ತು ಸಾವಿರ ನ ತಂದ ತಗ ಹಾಕಿರಿ ಅವ್ರಿಗೆ ಎಷ್ಟು ಖುಷಿ ಆತ ನ ಮಗ ರೊಕ್ಕ ಆಗ್ತತಿ ನಪ್ಪಾ ಈ ತರ ಏನಾದ್ರು ಒಂದ್ ಕೆಲ್ಸಕ್ಕೆ ಅವನು ಹಚ್ಚಿ ಹಚ್ಚಿದಾನೆ ಅಂತ ನಾ ನಾಕಕ್ ಮಂದಿ ಮಂದಿ ಅವ್ರು ಎಮ್ಮೆಂತ ಹಕೊ ಹೇಳ್ಕೋತಾರೆ ಯಾವದಲ್ವಾ
ಹ ಎಲ್ಲ ಕರೆಕ್ಟ್ ಆಯತ ಮಾರೆ
ಮತ್ತೆ ಸುಮನೆ ಇಲ್ಕಂದ್ರೆ ಡಿಗ್ರಿ ಮುಗ ಸುಮ್ನೆ ಮನೇೆಯಲ್ಲಿ ಫಾಲ್ ತೋ ಇ ಕುಂತಿದರೆ ಎದಕ್ಕೂ ಉಪಯೋಗ ಅಲ್ಲ ಅದು ಸಬಹ ದದು ಅಡಮಾಗ ಆಗ ಸುಮನೆ ಮನೆಯಲ್ಲಿ ಕುಂದರುಬಾರ್ದ ಆಥರ ಅದಕ್ಕೆಲ್ಲ ನಾನು ಹೊಂಟಿದ್ದೀನಿ ಬೆಂಗಳೂರಿಗೆ ಹಾ ಹಾ ನಿಮ್ದ್ ನಡತದಪ್ಪ ನಿಮ್ ಅಣ್ಣೋರ್ ಇದ್ದಾರೆ ನಿಮ್ಗು ಏನಾದ್ ಒ ಸೈಡ್ ಬಿಸ್ನೆಸ್ ಬರ್ತದೆ ನಿಮ್ಗು
ಹ ಅ್ಣದಿನ ಕುಂದ ಸ್ಕೂಲ್ ಹಾಕ್ತಾರ ಮ್ರ ನಾವಂದು ಇಡಿಬೇಕಲ್ಲ
ಅದ ಮಾತ್ ಕರೆಕ್ಟ್ ಆದ್ ಬಿಡಪ್ಪಾ ನಿಮ್ಮ್ ಅಣ್ಣ ಸೆಟ್ಲ್ ಆದರು ನಿಮ್ಮ ಅನ್ನಲೈಫ್ ಆಗುತ್ತೆ ಹಾ ಇಲ್ಲ ನಿಮ್ಮ್ ಅಣ್ಣ ಸೆಟ್ಲ್ ಆದ್ರೆ ನಿಮ್ಮ ಅಣ್ಣ ಹ ಜೀವನಕ್ಕೆ ಆಗುತ್ತೆ ನಿನ್ ಜೀವನಕ್ಕೆ ಯಾರು ತಂದು ಹಾಕಲ್ಲ
ಯಾವ್ದಾದ್ರರು ನಾವ್ ಅವ್ರರು ವರ್ಕ್ ಮಾಡ್ರೆ ಎಲ್ಲ ಆಗ್ತಲ್ ಮರ
ಹಾ ಅದ್ಕ್ಕಪ್ಪ ಈ ಎಲ್ಲಾ ಎಲ್ಲ ಏನ್ ನಡ್ದಿದೆ ಎಲ್ಲ ಈ ಎಷ್ಟ ಓದಿದ್ರು ನೋಟಿಫಿಕೇಶನ್ ಬಿಡಲ್ಲಾಗ ಸರ್ಕಾರ ಬಿಟ್ಟಿದ್ದ ನೋಟಿಫಿಕೇಶನ್ ಪೇಪರ್ ಲೀಕ್ ಆಗಿದೆ ಅವು ಲೀಕ್ ಅ ಎಲ್ಲಾ ನ್ಸ್ ಅಲ್ಲಿ ಕೇತಾ ಇದ್ದೀ ನಾನ ಏ ಮಾಡತೇ ಹೋದ ಇಂಟೆಸ್ಟ್ನು ಹೋಗ ಹೋಗಿದ ಅಲ್ಲ ಈ ಚು ಸ್ಟೂಡೆಂಟ್ಗಳಿಗೆ ಈಗೆಲ್ಲಾ ಬರೀ ದೊಡ್ಡು ದೊಡ್ಡು ದೊಡ್ಡು ಬರೀ ದೊಡ್ಡು ಮಾಡೋ ಅದೇ ಅದೇ ಅಲ್ಲ ಹಳ್ಳಿ ಜನ ಹಾ ಮೈಂಡ್ ಸೆಟ್ ನ ಅದ ಕುಂತ್ಬಿಟ್ಟಿದೆ ಅದಕ್ಕೆಲ್ಲೇ ಬಾಳ ಅವರು ಬೆಂಗಳೂರಿಗೆ ಹೋಗೋದು ಅಲ್ಲಿ ಹೋಗೋದು ಅದು ಅಲ್ಲಿ ಆ ದುಡೋದು ಈ ದುಡೋದು ಬರೀ ಅದೇ ಮಾಡ್ತಿದಿದ್ದಾರೆ ಈಗೆಲ್ಲ ಎಲ್ಲಾ ಸ್ಮಾರ್ಟ್ ಸ್ಮಾರ್ಟ್ ವರ್ಕ್ ಏನು ಮಾಡ್ತಿಲ್ಲ ಬರೀ ಹಾರ್ಡ್ ವರ್ಕ್ ಬರೀ ನಾ ದುಡತೀನಿ ಎಲ್ಲ ಅಜ್ಜಿ ಬರ ದುಡತಿನಿ ಬರರಿ ಇದೇನಡತದ ಜಗಳಿಗೆ
ಹಾ
ಅದಕಲಿಂತ ನಾನು ಸ್ವಲ್ಪ ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ಬೆಂಗಳೂರಲ್ಲಿ ಹಿ ನಾನು ನಾನೇ ಒಂದು ಓನ್ ಕಂಪನಿ ಹಾಕಿ ಹಾ ಒಂದ್ ಹತ್ತ ಇಪ್ಪತ್ ಮಂದಿಗೆ ಲೇಬರ್ ಗಳು ಹಾನಿ ಇಟ್ಕಬೇಕು ದು ಪ್ಲಾನ್ ಹಾಕಿದ್ದೀನಿ ಸ್ವಲ್ಪ ಹುಡಿಕಿ ಆಗ್ತದೆ ಅದಕ್ಕೆ ಅದಕ್ಕೆ ಒಂದು ಒಂದ್ ನಾಲ್ಕದು ಲಕ್ಷ ಹೋಗ್ ದೆ ನನ್ನ ಬಲ್ಲಿ ಇರೋದು ಒಂದು ಎರಡ್ ಲಕ್ಷ ಆದ್ ಕಲೆ ಕೇಳತ್ತಿದಿ ನಾನು ಇನ್ನೊಬ್ರು ಬಲಿ ಇಲ್ಲ ಎಲ್ಲ ಅಂತ ಹೇಳ್ತಿದಿದ್ದಾರೆ ಹೆಂಗ್ ಮಾಡ್ಬೇಕು ಗೊತ್ತಾಗವಲ್ದದು
ಈ ಇನ್ನೇಏನ್ ಮಾಡದ ಅಲ್ ಮರ ಕಷ್ಟ ಪಡ್ಬೇಕು ಕಷ್ಟ ಪಟ್ಟ ಯಾವ್ದಾದ್ರ ಕಷ್ಟಪಟ್ಟ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ
ಸಿಕ್ಕ ಸಿಗ್ತದ ಬಿಡ ಸ್ವಲ್ಪ ಲೇಟ್ ಆಗ್ತದ ಅಷ್ಟೇ ಈ ಈ ಈ ಜನ್ರೇಷನ್ದಾಗ ಸ್ವಲ್ಪ ಪ್ರತಿ ಫಲ ಸಿಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡತಿ ಇಡೇ ಹಿಡತದೆ
ಅಲ್ಲಾ ಯಾವ್ದೇ ಜಾಬು ಯಾವದೇ ಕೆಲ್ಸ ಅಷ್ಟು ಈಜಾಗ ಸಿಗಲ್ಲ ಮರ
ಸಿಗಲ್ಲ ಸಿಗಲ್ಲ ಎಲ್ಲಾ ಈಸಿ ಯಾಗಿ ಯಾವದ ಸಿಗಲ್ಲ ಈಸಿಯಾಗಿ ಸಿಗ್ತದೆ ಆದ್ರೆ ಅವ್ರ ಬಳಿ ದುಡ್ ಇರ್ಬೇಕು ದುಡ್ ಇತ್ತ ಅಂದ್ರೆ ಈಜಿ ಅಲ್ಲಿ ಅವ್ರ ಮನಗ್ ಬಂದ್ ಅವ್ರ ಮನಗ್ ಬರ್ತದೆ ಕೆಲಸ ಹು ಹುಡಕಡುದು ಹೌದಿಲ್ವಾ ಬಡವರು ಏನು ಮಾಡಬೇಕು ಬಡವರು ಮಿಡ್ಲ್ ಕ್ಲಾಸ್ ಅಂತವ್ರು ಎಲ್ಲ ಅಲ್ಲಿ ಜೀವನ ಭಾಳ ಬಾಳ ಹೈರಾಣ ಇದೆ
ಯಾವುದೇ ಕೆಲಸ ಸಿಗುವ ಕಾರ್ರಂದ ಶ್ರಮ ಇರುತ್ತದೆ ಕಷ್ಟಗಳು ಇರುತ್ತದೆ
ಹೌದೌದು ನೀ ಹೇಳ್ತಿದ್ರ ಕರೆಷ್ಟಿದೆ
ಪ್ರೆಸರ್ ರತ್ತು ಒತ್ತಡ ರತ್ತು
ಒತ್ತಡ ಇರುತ್ತೆ ಆ ಒತ್ತಡನ ನಾವು ಹ್ಯಾಂಡಲ್ ಮಾಡ್ಬೇಕು ಅದು ಏನಂತಾರೆ ಕನ್ನಡದಲ್ಲಿ ಅದನ್ನು ಅದನ್ ಹಿಡ್ದಿಟ್ಟಕೊಳ್ಬೇಕು ನಾವು ನಾವವು ನಾವ್ ನಾವವು ಹೇಗ್ ತರ ತರ ಇ ಮಾಡ್ತೀವಿ ಆ ತರ ನಮ್ ನಿಮ ಮುಂದೆ ಹೋಗುತ್ತದೆ ಅದು
ಅಂದ್ರೆ ಸಲೀಸಾಗಿ ಕೆಲ್ಸನ ನಿಭಾಯ್ಸಬೇಕಂತ ಹೇಳ್ರ
ಬಾಯಿಸಬೇಕು ಎಲ್ಲ ಸಲೀಸಾಗಿ ಎಲ್ಲ ಸ್ಮಾರ್ಟ್ ವರ್ಕ್ ಯೂಸ್ ಮಾಡ್ಬೇಕು ಎಲ್ಲ ಸುಮ್ನೆ ಹಾರ್ಡ್ ವರ್ಕ್ ಎಲ್ಲಾ ನಾವ ಅಜ್ಜಿಯ ಇದ್ ಮಾಡ್ತೀನಿ ಎಲ್ಲ ಎಲ್ಲ ಜನ ಅದೇ ಮಾಡ್ತಿದಾರಲ್ಲ ಅದ್ ಮಾಡ್ಬಾರಡ್ದನ್ ನಾ ಹೇಳ್ತೀನಿ ಸ್ಮಾರ್ಟ ಸ್ಮಾರ್ಟ್ ವರ್ಕ್ ಆಗಿ ಸ್ವಲ್ಪ ಚಕ್ಕದಿದ್ರೂ ಅದು ಸ್ಮಾರ್ಟ್ ಇರ್ಬೇಕು ವರ್ಕ್ ಹೌದಲ್ವಾ
ಹಾ
ಹ್ಮ್ ಮತ್ತೆ ನಿಂದೇಏನಾದ ಪ್ಲಾನಿಂಗು ಡಿಗ್ರಿ ಮುಗ್ದ ಮಕ ಹ
ನಮ್ದು ಉದ್ಯೋಗ ಮಾಡ್ಬೇಕಂತಯತೆ
ಅದೇ ಉದ್ಯೋಗ ಎಲ್ಲ ಸ್ಬಂದಿ ಮಾಡ್ತಾರಪ್ಪಾ ಏನ್ ಉದ್ಯೋಗ ಏನ್ ಬಿಸ್ನೆಸ್ ಮಾಡ್ತಯ ಏನಾದ್ರರು ಒಂದ ಶಾಪ್ ಹಾಕ್ತೀಯ ಇಲ್ಲಾಂದ್ರೆ ನೀನು ಏನಾದ್ರು ಒಂದು ಶೋರೂಮ್ ಈ ತರ ಏನೋ ಬಡ್ಡಿ ಅಂಗಡಿ ಅದು ಹಾಕ್ತಿಯಾ ಹ
ಹ್ಮ್
ಹ ಹ್ಮ್ ಈಗೆ ಪ್ಲಾನಿಂಗ್ ಮಾಡ್ಕಬೇಕಪ್ಪಾ ಆ ಡಿಗ್ರಿ ಮುಗಿದ್ಮೆ ನಾವು ಮಾಡ್ತೀನ ಅಂತ ಅದು ಆಗಲ್ಲ ಅದು ಬಾಳ ಮುಂದ ಬಳಿದ ಹೋಗುತ್ತ ಹಗೆ ಮಾಡ್ಕೊಂಡ್ ಕುಂತ್ ಒಂದ್ ಹಂಡ್ರೆಡ್ ಪರ್ಸೆಂಟ್ಗ ನಲವ ಪರ್ಸೆಂಟ್ ಆತದ ಹ ನ ಮು ಮಾಡ ಚತ್ನಿ ಮಾಡ್ತೇನೆ ಅಂತ ಎಲ್ಲಾ ಏನ್ ಮಾಡ್ಬಾರ್ದು ಎಲ್ಲ
ಮತ್ತೆ ಇವನು
ಆ
ಪರ್ಸ ಇಲ್ಲಿ ಪರ್ಸು
ಪರ್ಸು ಅವನು ಅಲ್ಲಿ ಹಾಸ್ಟೆಲ್ ಇದಾನೆ ಇನ್ನೊಂದಂದು ಎರಡ್ ತಿಂಗ್ ಅವ ಹಾಸ್ಟೆಲ್ ಮುಗ್ದ ಅವನು ಬರ್ತಾನಂತೆ ನಾನು ಅವನು ಇಬ್ಬರು ಹೋಗ್ತೀವಿ ಆ ಕಡೆ ಬೆಂಳೂರಿಗೆ
ಹ್ಮ್
ಹ್ಮ್ ನಾ ಸ್ವಲ್ಪ ಅಷ್ಟ್ ನಾನು ಇದ್ದೆ ರೀಸೆಂಟಗಿ ಒಂದ ಮೂರು ತಿಂಗಳ ಯತ ನಾನು ಮನೆಗ್ ಬಂದೆ ಇಲ್ಲಿ ಮನಗ್ ಕೆಲಸ ನಡ್ದ ಸ್ಲ್ಪ ನಾವೇ ನೋಡ್ಕೇಬೇಕಲ್ಲ ಅಲ್ಲಿ ಹೋಗ್ ಕುಂಂತರು ಹೆಂಗ ಮಾಡ್ಬೇಕು
ಅವನು ಹಾಸ್ಲಿಕ್ ಬರ್ತಾನೆಂತೆ
ಹ ಅವನು ಹ ಆಸ್ಟೆಲ್ ಇರ್ತಾನೆ ಅವ್ನು ಪರಸುನ ಅವರು ಅವ ಯಾಕಂದ್ರ ಅವ್ ಅಣ್ಣ್ರು ಇದಾರಲ್ಲ ಅವ್ ನೋಡಕತಾರ ಆರಾಮ ಆಷ್ಟನಲ್ಲಿರ್ ತಾನೇ
ಹ
ಹ್ಮ್ ಹ್ಮ್ ಏ ಮಾಡತ ಎಲ್ಲಾರ ಲೈಫ್ ಹೆಂಗಗೆ ಇರ್ತ ಬಾ ಯಾವ ಯಾವ್ ಸಲೀಸಾಗಿ ಯಾವ ಲೈಫ್ ಅಂದ್ರು ಕಷ್ಟ ಪಡ್ಲೇಬೇಕು ಅದಕ್ ಎಲ್ಲಾರ ಲೈಫ್ ನಲ್ಲಿ ಕಷ್ಟ ಇದ್ದೇ ಇರ್ತದಪ್ಪಾ
ಹ್ಮ್
ಹ್ಮ್ ಅದು ಕಷ್ಟ ಆದಂತ ಕಸಿ ಲೈಫ್ ಫನಲ್ಲಿ ಮತ್ತೆ ಕಯಟ್ ಮಾಡಬಾಡ್ದದು ಅಲ್ಲ ಅದು ಎದರ್ಸ್ಕ ಕಷ್ಟಗಳಿಗೆಲ್ಲ
ಹ್ಮ್
ಈಗಲ್ಲಾ ಯುವಕ ಹೆಂಗ್ ಯುವಕರ್ದಾಗ ಅದು ಮಾಡಿದ್ದೆ ಇದು ಶೋಕಿ ಮಾಡಿದ್ದೆ ಅದ ಅದಕ್ ಬರ್ಲ್ಲಾ ಮುಂದೆ ನ ನಾವನ್ ಮುಂದೆ ಅದನ್ನ ಅನಸಿದ್ರ ನಮಗೆ ನಗು ಬರ್ತದೆ ಹೆಂಗೆಂಗ ಮುಚ್ಚುಚ್ ಮಾಡಿದ್ನಲ್ಪಾ ಅಂತ ಕಿಸಿ ಸ್ಮಾರ್ಟ್ ಅವರಕ್ ಏನಾದ್ರು ಯೂಸ್ ಮಾಡ್ಬೇಕೆಗ ಶೋಕಿ ಮಾಡಿದೆ ಅದು ಮಾಡಿದೆ ಅದಕ್ ಖರ್ಚು ಮಾಡಿದೆ ಇದಕ್ ಖರ್ಚ ಮಾಡಿದೆ ಎಲ್ಲ ಸುಮ್ನೆ ಫಾಲ್ತು ಇ ಅಲ್ಲ ಹ್ಮ
ಹೌದಾ
ಹ್ಮ್ ಹಲಿವುುಡ್ ಎಲ್ಲ ಹೇಳದ್ರ ನ ಇದ ಆಗಲ್ಲ ನಾವ್ ಲೈಫ್ ನಾವೇ ಮಾಡ ನೋಡ್ಕಬೇಕು ಮತ್ತೆ ಎಲ್ಲ ಆರಾಮ ಇದಾರ ಮನೇಲಿ ದ್ರೌಪದಿ ಎಲ್ಲಿ ಬರ್ತದೆ ಕಣದವರು ದ್ರೌಪದಿ ದ್ರೌಪದಿಯ ಎಲ್ಲಿ ಬರ್ತಾಳೆ ಹೇಳಿ
ಹಾ
ದ್ರೌಪದಿ ಎಲ್ಲಿ ಬರ್ತಾಳ
ಕೇಳ್ತ ಅಲ್ಲ
ಹಾ ಹೇಳು ಕೇಳ್ತಾದ ನನ್ಗೆ ದ್ರೌಪದಿ ಅಂದ್ಯಲ್ಲಾ ಎಲ್ಲಿ ಬರ್ತಾಳೆ ದ್ರೌಪದಿ
ಅಲ್ಲಲ್ಲಿ ಇಷ್ಟ ಅದೇ ಒಂದು ವರ್ಷದ್ದು ನೋಡಿದ್ದೆ
ಬಿಡು ಎಲ್ಲಾ ಇನ್ಸ್ಟಾ ಪನ್ಸ್ ಎಲ್ಲ ಯೂಸ್ ಮಾಡ್ಬಿಡ ಕಳ ಎಲ್ಲಾ ಇನ್ಸ್ಟಾ ಇನ್ಷ್ಟ ಪಫನ್ಷ ಎಲ್ಲ ಇವಕರು ಆಳಾದ ಆಗತ್ತೆ ಹಓಲಿ ಬಿಡು ಏನನ್ ಅಲಿ ಒಂದ್ ಸ್ವಲ್ಪ ಫೋನು ನಾನ ಫೋನ್ ಹತಿದಿದ್ದಾರೆ ನನ್ನ ಫ್ರೆಂಡ್ಸು ನಾ ಆಮೇಲೆ ಕಾಲ್ ಮಾಡ್ತೇನಿ ನಿನ್ಗೆ
ಸರಿ ಸರಿ
ಹಾ ಹೇಳಡು